ಹಾ, ಹಲೋ..
ಸರ್, ನಮಸ್ತೆ ಸಾರ್ ಸರ್ ಆರಾಮ್ಅದಿರ ಸರ್. ಹ ಹ ಆರಾಮ್ ಸರ್ ಊಟ ಆಯ್ತನ ಸರ್,
ಹ್ಮ ಆಯ್ತು ಸರ್ ಊಟ ಆಗ ಸ್ವಲ್ಪ ವಾಕಿಂಗ್ ಬಂದನಿ., ನಿಮ್ದಾಯ್ತಾ,
ಮಕ್ಳ ಹೆಂಗಿದಿದ್ದಾರೆ ಸರ್,
ಎಲ್ಲಾ ಆರಾಮಿದಾರ ಸಾರ್,
ಅರಮ್ ಇದಾರೆ ಸರ್ ಹಾ... ಆಮೇಲ್ಲಿ ಮಣ್ಮಕ್ಳು ಅವರೆಲ್ಲಾ ಆರಾಮಾರ
ಹಾ, ಅವರು ಆರಾಮ ಅದಾರ ಸರ್,
ಹೌದಾ, ಈಗ ಸರ್ ಮಳೆಗಳ ಎಲ್ಲ ಚೆನ್ನಾಗೈತೆ ಸರ್ ನಿಮ್ ಕಡೆ.
ಏ ಚೆನ್ನಾಗೇ ಸರ್,
ಹೌದು, ಹೌದ ಹೌದೇನ್ ಸರ್ ಆಮೇಲೆ ಈಗ ನಿಮ್ಮೂರಲ್ಲಿ ಪಂಚಾಯತ್ ಯ್ತ್ ಸರ್.,
ಹಾ, ಇದೆ ಸರ್,
ಅದರಿಂದ ನಿಮ್ಗೆ ಸೌಲಭ್ಯಗಳು ಏನೇನ್ ಆಗ್ತದೆ ಸರ್ ಅದರಿಂದ.
ಏನ ಲಸರ್, ವಾಟರ್ ಮೇನ್ ವಾಟರ್ ಸರ್ ನೀರು ರಸ್ತೆ ಅಷೆ ಮನೆ ಎಡ್ಶಿಕ್ ಮನೆ ಒಂದು ಸರ್
ಹೌದ ಸ ಅಲ್ಲ ಸರ್ ಈಗ ಪಂಚಾಯತ್ ಕಡೆಯಿಂದ ಕೆಲವೊಂದ್ ಸೌಲಭ್ಯಗಳು ಅಂದ್ರೆ ಊ ರಿಗೆ ಆ ಒಳ್ಳೇದತ ಆಗತಕ್ಕಂತಥ ಕಾರ್ಯಕ್ರಮಗಳು ಇರ್ತಾವಲ್ಲ ಸರ್ ಈಗ ಚರಂಡಿ ವ್ಯವಸ್ಥೆ ರೋಡ್ ವ್ಯವ
ಹ್ಮ ಸರ್ ಸಲ್ ಅದರಲ್ಲಿ ಬಂದು ಮೂರು ಮುದು ಸ್ವೀಕರ್ಣ್ ಕೇಳ್ತಾರ್ ಸರ್ ಅದ್ರಲ್ಲಿ
ಹಾ ಹನ್ ಸರ್ ಹಾ ಸರ್ ಅದೇ ಸರ್
ನಗರದಲ್ಲಿ ದ ರಸ್ತೆ ಚರಂಡಿ ಏನ್ ನೀರು ಕುಡಿಯ ನೀರು ಕರೆಂಟ್ ಸರ್ ಹಾ ಇದೆ ಸರ್ ಮೂಲಭೂತಸವಾಗ ಇದೆ ಇದೆ ಎಲ್ಲತ್ತಲ್ಲಿ ಇದೆಯ ಸರ್ ಇವಾಗ ಇದು ಬೇಸಿಗೆ ಕಾಲ ಸರ್ ಸ್ವಲ್ಪ ಮಳೆ ಇದು ಸ ಬೇಸಿಗೆ ಕಾಲ್ ಸ್ವಲ್ಪ ನೀರ್ ಪ್ರಾಬ್ಲಮ್ ಇದೆ ಸರ್
ಹೌದ ಸ ಹಾ ಮತ್ತೆ ಅದಕ್ಕ ನೀವು ಏನಾದ್ರು ಕ್ರಮಗಳು ಕೈಗೊಳ್ತೀರ ಸರ್
ಕೇಳಿದಿವಿ ಸರ್ ನಾವು ಪಿಡಿಓ ಭೇಟಿ ಮಾಡಿದ ನೀ ಅದ್ರ ಬಗ್ಗೆ ಊರ ಸಮಸ್ಯೆ ಬಗ್ಗೆ ಸ್ವಲ್ಪ ನೋಟ್ ಶಾರ್ಟ್ ನೋಟ್ ಮಾಡ್ಕೊಂಡು ನೋ
ಹ ಹ ಅಲ್ಲ ಸರ್ ಆತರ ಆತರ ಅಂತಲ್ಲ ನೀವು ಮನ ಊರವಿನರು ಎಲ್ಲರು ಕಲ್ ಈಗ ಅಲ್ಲಲ್ಲಿ ಒಂದು ಗುಂಪು ಸಭೆ ಮಾಡ್ಕೊಂಡು ಜನಗಳಿಗೆ ಅರಿವು ಮೂಡಿಸಿ ನಾವು ಎಲ್ಲಾ ನಮ್ದ ಇದೆಲ್ಲ ಈ ಮೂಲಭೂತ ಸೊ ಬರೆ ಅಂದ್ರ ಪಂಚಾಯತ್ ಕಡಿಂದೇ ಬರಲ್ ಬರಕ್ ಆಗಲ್ಲ ಅಂತೇಳಿ ನಾವೇ ಅದೇನಿದ್ದು ರೆಡಿ ಮಾಡ್ಕರ್ಬೇಕ ಅಂತಿ ಆತರ ಮಾಡ್ತಾರಲ್ಲ ಸರ್
ಮಾಡಿರಕ ಎಲ್ಲ ಸ ಈ ಮಾಜಿ ಮೆಂಬರ್ಗಳು ಇದಾರೆ ಸರ್ ಮೆಂಬರ್ ಗಳು ಇದಾರೆ ಅ ಮಂಮ್ ಬರ್ ಮಾಡಿದ ಮಾತಾಡ್ತಾರ ಅವ್ರ ಪಿಡಿಓ ಕೇಳ್ ಬರ್ತಾರೆ ಸರ್ ಹೋಗಿ
ಹೌದೌದು ಅಲ್ಲ ಸರ್ ಈಗ ನಮ್ ಮ್ಮ್ ಕಡೆ ಆದ್ರು ಹೆಂಗ ಮಾಡ್ತಂದ್ರೆ ಈಗ ಅವರು ಇವ್ರನ್ ಕೇಳದಂತ ಏನೈತಿ ನಾವೇ ಎಲ್ಲಾರ ಈಗ ಊರಲ್ಲಿ ಇರ್ತಿವಲ್ಲ ಒಬ್ಬರಿಗೊಬ್ರು ನಮ್ ಕೈಲಿ ಎಷ್ಟ ಆಗುತ್ತೆ ಅಷ್ಟ ನಾವ್ ಇದ್ ಮಾಡಿ ಕಂಡ್ ನಾವ್ ಇದ್ ಮಾಡ್ತೀವಿ ಅವ್ರು ಬರೋರಿಗೆ ನಾವ್ ವೈಟ್ ಮಾಡಕ್ ಆಗಲ್ಲ ಸರ್ ಅದು ಈಗ
ನಮ್ಮೂರಲ್ಲಿ ಪಂಚಾಯಿತಿ ಇದೆ ಸರ್ ನಮ್ಮೂರಲ್ಲಿ ಪಂಚಾಯತ್ತಿ ಇದೆ ಸರ್ ನಾವ್ ಮಾಡ್ಲೆ ಅವ್ರು ನಾವೋಗ ಕಂಪ್ಲೇಂಟ್ ಕೊಡ್ಬೇಕ ಸರ್
ಒಟ್ಟು ನೀವು ಅ ಅಂದ್ರೆ ಈಗ ಬಹದ ಬರಹ ಲೆಕ್ಕದಲ್ಲಿ
ಹಾ ಲೆಟರ್ ಮುಖಾಂತರ ಕೊಟ್ಟು ಈ ತರ ಸಮಸ್ಯೆ ಇದೆ ಅಂತೇಳಿ ಅವ್ರ ಪಿಡಿಓ ಅವ್ರಿಗೆ ಸಬ್ಮೀಟ್ ಮಾಡಬದು ಅವ್ರ ಏನ್ ಮಾತ ಹೇಳಿದ್ರ ಈವ ಕೇಳ ಬರ್ತವೆ ಅವರು ಪೀುವ ಮಾತುಿದ್ರೆ ನೋಡಲ್ ಅಧಿಕಾರಿಂತ ಒರು ಬರ್ತಾರೆ ತಾರೆ ನಮ್ ಸೇಡ್ ಹೆಣ್ಮಗಳು ಇದಾರೆ ಅಮ್ಮ ನೋಡಲ್ಲ ಅದಕ್ಕೆ ಕಂಪ್ಲೇಟ್ ಕೊಡಬಹುದು ನಾವು ದೂರ್ ದಾಖಲ ಮಾಡಬಹುದು
ಹೌದ ಸ ಆಮೇಲೆ ಇನ್ನ ಏನ್ಸ ಸೌಕರ್ಯಗಳು ಅಲ್ಲಿಂದ
ಇಲ್ಲ ಸರ್ ಯಾವದ್ರಲ್ಲಿ ಏನ್ ಸೌಕರ್ಯ ಸರ್ ಅದೇ ಮೈನ್ ನಾಲ್ಕ ಆದ ವರ್ಷ ಅದ್ರಲಿಂದ ಏನನ್ನ ಇವರು ಜನಮನ ಪತ್ರ ಇರ್ಬಹದು ಡೆತ್ ಸರ್ಟಿಫಿಕೇಟ್ ಬರ್ ಅಂತಾರಲ್ಲ ಸರ್ ಹ ಅದೊಂದು ಇದೆ ಸರ್ ಮತ್ತೆ ಇನ್ನೊಂದು ಇನ್ನ ಇ ಹೆಣ್ಮಕ್ಕಳು ಸಂ ಮೀ ಆ ಈ ಮೀಟಂಗ ಎಲ್ಲ ಬರ್ತಾರೆ ಸರ್ ಕೆಲವ ನೋಡಿ ನು ಕಡ ಹೋಗನಿ ಹ್ಮ್ ಮತ್ತ ಆಸ್ತಿ ಗ್ರಾಮಾಟ್ ಯಾವ ಎಷ್ಟು ಮನೆಗಳು ಬರುತ್ ಓ ಮತ್ತೆ ಮಾಮಲ ಆರ್ ಎಸ್ ಅಂತವು ಎಷ್ಟು ಷ್ಟ ಮನೆಗಳು ಬರ್ತವೋ ಅದ್ರ ಬಗ್ಗೆ ಏನ ಮಾಹಿತಿ ಇ ಸರ ಅಲ್ಲಿ ಊರಲ್ಲಿ ಎಷ್ಟು ಕಂಬುಳಾಗಿದ್ರು ಎಷ್ಟು ಕಷ್ ಅದ್ರಲ್ಲಿ ನೋಡ್ಸ್ಕೊಂಡ ಇರ್ತ ಸರ್್ರಲ್ಲ ನ ಬ ಸ್ವಲ್ಪ ಕೇಳಿರ್ತ ಸರ್ ಅವ್ರಲ್ಲ ನಮ್ಮ್ ಬಜಾರ್ದಾಗ ಏರದಾಗ ಬಂದ್ಮೇಲೆ ಹ್ಮ್ ಅದ್ರ ಬಗ್ಗೆ ನು ಮಾಹಿತಿ ಉೇಶ ನ ಮತ್ತು
ಹೌದೇನ್ ಸರ್ ಹ್ಮ ಆಮೇಲೆ ಈಗ ಪಂಚಾಯತ್ ಕಡೆೆಯಇಂದ ಅಂತ್ ಹೇಳಿ ಊರಲ್ಲಿ ಕೆಲವೊಬ್ರು ಟಾಮ್ ಟಾಮ್ ಮಾಡಿಸಿ ಹ ಏನಾದ್ ಏಳ್ ಏಳಕ್ಕೆ ಬರ್ತಾರೆ ಸರ್ ಊರಾಗ
ಬರ್ತಾರೆ ಸರ್ ಅವ್ರ ಕಲ್ಲಿಂದ ಬರ್ತ ಅವರು ಬಂದ್ ಏನ್ ಇನ್ಫಾರ್ಮ್ ಮಾಡಿದ್ರ ಅವ್ರರು ಒಂದು ಟಾಮ್ ಟಾಮ್ ಮಾಡ್ಸಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸರ್ ತರ ಐತೆ ಅಂತ ಹೇಳ ಅದ್ರ ಬಗ್ ಏನಂದ್ರೆ ಇವಾಗ ಇವಾಗ ಪ್ರೆಸೆಂಟ್ ಹಳ್ಬೇಕಂದ್ರೆ ದು ಇವಾಗ ಹಾ ಮೊನ್ನೆ ಹೋಗಿ ಗಿಡ ಒಂದು ಲೆಟರ್ ಕೊಟ್ಟಿದ್ದಾರೆ ಗ್ರಾಮಸ್ಥರು ಎಲ್ಲ ರೈತರೆಲ್ಲ ಲೆಟರ್ ಕೊಟ್ಟಿದಾರೆ ಸರ್ ಅವು ಬೀಳ್ಬಿಟ್ಟ ದನಗಳು ಬರ್ತಾವ ಬೀಡಾಡ ದನಗಳು ಇವಾಗ ಟಾಮ್ಟ್ ಓಡಿಸಿ ಅದು ಬಂದ್ರ ದೊಡ್ಡಿನ ರೆಡಿ ಮಾಡ್ತಾರೆ ಸರ್ ಬಂದಾರ ದೊಡ್ಡಿ ಅಂತೇಳಿ ಹಾ ಹಾ ರೆಡಿ ಮಾಡತಾರೆ ಸರ್ ನೆಕ್ಸ್ ಜುಲೈ ಅಂತ ಹೇಳ್ಯಾರ ಸರ್ ನಾವು ಜೂನ್ಗೆ ಓಪನ ಮಾಡಂತ ಇವ್ರ್ ಹೇಳ ಕತ್ತಾರ ರೈತರು ಇಲ್ಲಪ್ಪ ಅವ್ರನಂತರ ಇಲ್ರರಿ ರೈತರು ಅವರು ವರ್ಷ ಯಾವತರ ಮಾಡ್ತೀವೋ ಅತರ ಮಾಡ್ರಿ ವರ್ಷ ಯಾವ್ ಟೈಮ್ಗೆ ಮಾಡ್ತೀವೋ ಅದೇ ಟೈಮ್ಗೆ ಮಾಡ್ರಿ ಹೆಚ್ಚು ಕಮ್ಮಿ ಮಾಡಕ್ಕಾಗಲ್ಲ ಅಂತ ಹೇಳಿದ್ರ ಸರ್ ಅವರು ಲೆಟರ್ ಕೊಟ್ಟಿದಾರೆ ಸರ್ ರೈತರು ಒಬ್ಬರು ಒಂದು ಇಬ್ರು ಮೂರು ರೆಡಿ ಆಗಿ ಲೆಟರ್ ಕೊಟ್ಟಿದ್ದಾರೆ ಸರ್
ಹೌದ ಸರ್ ಹಾ ಅಂದ್ರೆ ಈಗ ಹೌದ ಸರ್ ಅಂದ್ರೆ ದನ ದನ ಕರುಗಳಗ ಊರಿಗೆ ಏನಾದ್ರು ತೊಂದ್ರೆ ಆಗ್ತದ ಸರ್
ಬೆಳಿಗಳು ಸರ್ ಬೆಳೆಗಳೊಳಗ್ ಬೀಡಾಡ ದನಗಳಳಿಗೆ ಬೆಳೆ ಬೆಳೆದಿರ್ತಕ್ಕಂಥ ರೈತರಿಗೆ ದತ್ತು ಈಗ ಹಾಕಿದ್ದಾರೆ ಸರ್ ಇವಾಗ ಅದು ಗುರಾಳ ಹಾಕಿದಿದ್ದಾರೆ ಸರ್ ಗುರು ಸೂರ್ಯಕಂತ ಹಾಕ ಸರ್ ಅವರು ಹತ್ತಿ ಹಾಕೀದ್ದಾರೆ ಸರ್
ಹಾ ಅಂದ್ರೆ ಅದಕ್ಕ ದನ ಕರು
ಇಲ್ಲ ಇಲ್ಲ ಸರ್ ಅವು ಹ ಹಳದ್ ಸೈಡು ಬರ್ತವ್ ಸರ್ ಅವು ಹಳದ್ ಸೈಡು ನೀರ್ ಇರ್ತಾವ ಸರ್ ನೀರ್ ಕುಡಿಯಕ ಬಂದು ಅಲ್ಲಿ ಇಲ್ಲಿತವೇ ಸರ್
ಹೌದ ಸರ್ ಹಾ
ಅಲ್ಲೇ ಸರ್ ಇದ ಸರ ಒಂದು ಹೆಚ್ಚ ಕಡೆಮ ಗ್ಯಾಸ್ ಇಟ್ಟಿದ ಸರ್ ಒಂದ ಒಂದ ಇನ್ನೂರು ಎಕರೆನ ಹೆಚ್ಚು ಕಡೆಮೆ ಐತ್ ಸರ್ ಇನ್ನೂರು ಎಕ್ರೆ ಐತ್ ಸರ್
ಹೌದಾ ಸರ್ ಹಾ ಅಂದ್ರ ಇದು ಈಗ ಅದೇ ಏನ ಈಗ ಬಂಧನೆ ಮಾಡ್ಬೇಕ ಅಂತ ಅಂದರ್ ಅದು ಈಗ ಪಂಚಾಯತ್ ಕಡೆಯಿಂದ ಮಾಡಬೇಕ ಅಲ್ವಾ
ಬೇರೆ ಊರು ದನಗಳು ಜಾಸ್ತಿ
ಹೌದೇನು ಸರ್ ಹಾ
ಬೇರೆ ಊರ್ ದನಗಳ ಜಾಸ್ತಿ ಬರ್ತವೆ ಸರ್ ನಮ್ಮೂರ್ ಸೈಡ್ ಎಲ್ಲಾ
ಹೌದೌದು ಅಂದ್ರೆ ಈಗಾಗಿದೆ ಬೇರೆ ಊರನ್ನ ಬೇರೆ ಊ್ರನ ಹೋಗ ತಂದೆ ಇಲ್ಲಿ ಕಟ್ಕ್ಬದು ಸರ್ ಊರಿನ ಕೂಡ ಧನ ಗಳುಂತ ತಂದು ನೀವು ಇಲ್ಲೇ ಕಟ್ಟಗಬೋಧು ಸರ್
ಕೆಟ್ಟಾಗದಲ್ಲ ಸಾರ್ ಅವವು ಬಿಡಾಡ್ದ ಅದೆಂತ ಬೀಡಾಧು ಅಂದ್ರೆ ಬಿಟ್ಟಿರ್ತ ಸರ್ೆ ಅವೆಲ್ಲ. ಊರುಗಳಲ್ಲ ಬಂದ್ ಬಿಡ್ತ ಸರ್ ಮೇಕೆಂತಂಗ ಮೇಕ ಅಂತ ಉರುಲ್ ಮೇಕಂತ ಉ ಮೇಕಂತ ಬಂದ್ಬಡ್ತ ಸರ್ ಅವ
ಹೌದಂದ್ರೆ ಅಲ್ಲಿಂದನೂ ಇಲ್ಲೇ ನಿಮ್ಮ್ ಹೊಲ್ಕ್ಕ ಬರ್ ಅಂತೀರಾ
ಹ್ನ್ ಸ ಅವಾಗ ಮೈಗಂದ ಮೈಗಂತ ಅಳ್ಳದ ದಾರಿ ಇಡ್ಕೊಂಡು ಬಂದ್ಬಡ್ತವ ಸರ್ ಅವಾಗ
ಹೌದನ್ರಿ ಹಾ ಹೌದೌದ ಅಂದ್ರೆ ಈಗ ಅದನ್ನು ಪಂಚಾಯತ್ ಕಡಿಂದಾನೇ ಮಾಡ್ಸ್ಕೇನ್ರ ಅದು
ಹೌನ್ ಸರ್ ಆತರ ಮಾಡಿದ ನಡತೇದ ಸರ್ ಅದು ಅದಗನ ಅದು
ಹ್ಮ್ ಆಮೇಲೆ ಕೆಲವೊಂದು ಆಚರಣೆಗಳು ಮಾಡ್ತಾರೆ ಮಾಡ್ತಾರಲ್ರಿ ಜೊತೆಗಡೆಯಿಂದ
ಏ ಬ್ರಹಾಚರಣೆಗಳುಂದ್ರೆ ಪ್ರತಿಯೊಂದು ಇರಿಯರ್ಲ್ಲ ಸರ್ ಪೂಜೆ ಪೂಜೆ ಕಾರ್ಯಕ್ರಮ ಇದ್ರರು ಕೂಡ ಪ್ರತಿಯೊಂದು ಪೂಜೆ ಮಾಡ್ತಾರ ಸರ್ ಅವರಲ್ಲಿ ನಾವು ಅದರಲ್ಲಿ ಬಂದು ಅಂದ್ರೆ ಗಣರಾಜೋತ್ಸವ ಸ್ವ ನರ್ಚೆ ಮಾಡ್ತಾರೆ ಸರ್ ಗಾಧಿ ಜಯಂತಿ ಮಾಡ್ತಾರೆ ಅಂಬೇಡ್ಕರ್
ಹೌದೌದು ಹೌದು ಅದೆಲ್ಲಾ ಅಲ್ಲಿಂದನೇ ಮಾಡ್ತಾರೆ
ಹ ಅವ್ರು ಕಂಪಲ್ಸರಿ ಮಾಡ್ತಾರೆ
ಹಾ ಹೌದೌದ ಹೌದು ಅಂದ್ರೆ ಅಲ್ಲಿನೇ ಮಾಡ್ತಾರೆ ಈಗ ಅಲ್ಲಿಂದ ಆಮೇಲೆ ಈಗ ಊರಿನ ಪ್ರಜೆಗಳಿಗೆ ಮನೆ ಕೊಡ್ತಾರಲ್ಲ ಸರ್
ಕೊಡ್ತಾರ ಸರ್ ಅವು ಇಂದ್ರ ಆವಾಸ ಯೋಜನೆ ಬಸವ ಹವಾಸ ಯೋಜನೆ ಅಂಬೇಡ್ಕರ್ ಅವ್ಯ ಯೋಜನೆ ಅವೆಲ್ಲ ಒಂದ್ ಐದ್ವರು ಯೋಜನೆಗಳು ಐದ್ವ ಸರ್ ಅವು ಯಾವ ತರ ಬಂದಿರ್ತಾವ ಆತರ ಮನೆ ಕೊಡ್ತಾರೆ ಸರ್ ಅವ್ರು ಮನೆ ಇಲ್ದವ್ ಮನೆ ಜಾಗ ಇಲ್ಲದೆ ಆಗಂತ ಮೊನ್ನೆ ಒಂದು ಲೆಟರ್
ಹೌದಾ ಸರ್ ಹ್ಮ ಹೌದು ಅಂದ್ರೆ ಅದನ್ನು ಒಳ್ಳೇದಾಗುತ್ತಲ್ಲ ಸರ್ ಜನಗಳಿಗೆ ಕೊಟ್ರೆ
ಒಳ್ಳೇದ ಸರ್ ಇವ್ರಲ್ಲ ಇರ್ತಾರೆ ಸರ್ ಎಲ್ಲಾ ಕಮಿಷನ್ ಇದ್ ಮಾಡಕೈತರ್ ಸರ್ ಕೆಲವು ಜನ ಮ ಅವ್ರ ಮೆಂಬರ್ಗೂ ಹೇಳ್ತಾರಲ್ಲ ಸಾರ್ ನಾವ್ ಕೊಡ್ಸ ನೀ ಕೊಡ್ಸ ಅಂತ ಹೇಳಿ ದುಡ್ಡು ಕತ್ಲಾರ್ದ
ನಂತ ಕೊಡುತ್ತಲ್ಲ ಸರ್ ಈಗ ನಿಮ್ ಊರಿಗೆ ಪಂಚಾಯತ್ ಐದ್ ಐತಂದ್ರೆ ಅದದು ನಿಮಗೆ ಸವಲತ್ತು ಮಾಡಿಕೊಟ್ಟೆ ಹಂಗಲ್ಲ ಸರ್ ಅದು
ಹೌದು ಸರ್
ಊರಿಗೆ ಒಳ್ಳೇದ್ ಮಾಡಕಲ್ಲ ಸರಿ ಪಂಚಾಯತ್ ಮಾಡಿ ಇರೋದು
ಒಳ್ಳೇದ್ ಮಾಡಕ್ ಸರ್ ಅದ್ರಲ್ಲ ಇದ್ದೆ ಒಳ್ಳೇದೇ
ಹೌದು ಹೌದೌದು ಮನೆಗಳುಆಗ್ತವೆ ಮತ್ತೆ ಊರಿನ ಚರಂಡಿಗಳಾಗ್ತವೆ ರೋಡುಗಳೂಗ್ತವೆ ಆಮೇಲೆ ಬೀದಿ ದೀಪಗಳು ಮಾಡಿಕೊಡ್ತಾರೆ ಆಮೇಲೆ ಈ
ಎನ್ ಎನರ್ಜಿ ವರ್ಕ್ ಸರ್ ಎನರ್ಜಿ ವರ್ಕ್ ಕೇಳಿಲ್ಲ ನೀವು
ಹ್ಮ್ ಎನರ್ಜಿ ವರ್ಕ್ ಅಂದ್ರೆ
ಎನರ್ಜಿ ವರ್ಕ್ ಸರ್ ಉದ್ಯೋಗ ಕತ್ರಿ ಯೋಜನೆ
ಅದು ಅದು ಅದು ಅಲ್ಲಿಂದಾನೇ ಮಾಡ್ಕೊಡ್ತಾರೀ ಅದನ್ನ ಹ್ಮ ಅದು ಬೇರೆಏಂದ್ರ ಅಲ್ಲ ಸರಿ ಈಗ ಅದು ಅಲ್ಲಿಂದಾನೇ ಬರುತ್ತೆ ಹಂಗಾದ್ರೆ
ಗ್ರಾಮದ ಬಗ್ಗೆೇಳಿದ್ರೆ ಈ ತರ ಹೇಳಿದೆೆ ಪಂಚಾಯತ್ ಕೆಸಗಳು ಅಲ್ಲಿಗೇನೇ ಬರುತ್ತೆ ಸರ್
ಅದೇ ಸರಿ ಈಗ ಈ ನಾವು ಗ್ರಾಮದ ನೈರ್ಮಲ್ಯೀಕರಣ ಬಗ್ಗೆ ಕೇಳಿದ್ದೇವಲ್ಲ ಹಂಗಂತ ಅಲ್ಲ ಅದನ್ನ ಕೇಳುವಂತ ಇದನ್ನ ಕೇಳಂತಲ್ಲ ಸರ್ ಈಗ ನಾವು ನಮ್ಮ ಊರಿನ ಸಮಸ್ಯೆಗಳು ಏನಿರ್ತಾವ ಅಂತ ಅಷ್ಟೇ ಮಾತಾಡ್ ಮಾತಾಡಕ್ಕೆ ಇದು ಮಾಡಿದ್ದಿಲ್ಲ
ಹೌದೇಳಿ ಸರ್ ಏ ಇಲ್ಲ ಸರ್ ನಮ್ಮ್ ಊರಲ್ಲಿ ಆಲ್ಮೋಸ್ಟ್ ಇದೆ ಸರ್ ಎಲ್ಲಾ ಕ್ಲೀನ್ ಇದೆ ಏನೇನ್ ತೊಂದ್ರನಿಲ್ಲ
ನಾವು ಈ ತರ ಆ ತರ ಪಂಚಾಯತ್ ಅಲ್ಲಿ ಕೆಲವೊಂದು ವರ್ಕ್ ನೀವು ಮಾಡ್ಬೇಕಂತ ಲೆಟರ್ ಕೊಟ್ಟಿರಂತಲ್ಲ ಅದು ಎಲ್ಲರೂ ಹೋಗಿ ಕೊಡ್ತರಿ ಸರ್
ಏನ್ ಸಾರ್ ಅಂದ್ರಿ
ಈಗ ಊರ ಊರಲ್ಲಿ ಯಾವ್ದಾದ್ರು ಒಂದ ತೊಂದ್ರರೆ ಪ್ರಾಬ್ಲಮ್ ಏನಾದ್ರ ಐತಪ್ಪ ಅಂದ್ರೆ ಹ ಅಲ್ಲಿ ಪಂಚಾಯತ್ ಅಲ್ಲಿ ಲೆಟರ್ ಕೊಡ್ತಾರಲ್ಲಾ ನೀವು ಲೆಟರ್ ಮುಖಾಂದ್ರ ಒಬ್ರೇ ಹೋಗ್ ಕೊಡ್ತರ ಇಲ್ಲ ಊನ ಪ್ರಜೆಗಳು ಸೇರ್
ಇಲ್ಲ ಸರ್ ಆ ಸಮಸ್ಯೆ ಆ ಏರಿಯಾದಲ್ಲಿ ಇರ್ತ್ತೋ ಆ ಏರಿಯಾದಲ್ಲಿ ಆ ಭಾಗದ ಜನನ್ನ ಕರ್ಕೊಂಡು ಹೋಗಿ ಅದ್ರ ಬಗ್ಗೆ ನಾವು ಹ ಸ ಎಲ್ಲ ಇದು ಸರ್ ಚರ್ಚೆ ಮಾಡಿ ಅದ್ರ ಬಗ್ಗೆ ಫೈನಲ್ ಫೈನಲ್ ಜಾಂತ ಮ ತಗೊಂಡು ಲಿಟರ್ ಕೊಡ್ತವಿ ಸರ್ ಸರ್ ಕೇಳ್ಸಿತೈತ ಕೆಳ್ಸತ ಇಲ್ಲ ಸರ್ ಅದ ಯಾವ್ ಭಾಗದ ಇಲ್ವಕ್ ಅದೇ ಭಾಗ್ದದಲ್ಲಿ ಇಲ್ವಕ್ ಸರ್ ಅದು ಕೆಲ್ಸದ ಇಲ್ಲ ಕೇಳ್ಸ ಇಲ್ಲ ಸರ್ ಕೇಳ್ಸ ಇಲ್ಲ ಸರ್ ಇಲ್ಲ ಸರ್ ಕೆಳಸ್ತ ಇಲ್ಲ ನಿಮ್ ಕೇಳ್ಸಿದ್ದೇನಾ